ಹಲೋ
ಹಲೋ
ಹಲೋ ಮತ್ರಿ ಬಾಬುರಾವ್ ಮರಾಠ
ಏನ್ಲ್ರಿ ಹ್ಮ್ ಊಟಗಾದ್ರಿ ಆಯ್ತ್ಪ ನಿಂದ
ಹ ಹಾಗ ನೋ ಎಲ್ಲಿ
ಎಲ್ಲಲ್ಲ ಇಲ್ಲ ಊರಾಗಿದ್ದೆ
ಏನ್ ಮಾಡತೇವ ದುಕಾನ್ಿಿಕನ್ ಎಲ್ಲ ಮುಚ್ ಬಂದ್ರಿ ಹಲೋ
ಹಾ
ದುಕಾನ ಹ ದುಕಾನ ಮುಿ ಹ್ಮ್ ಮತ್ತ ಹಾ ಹ್ಮ್ ಹ ಹಾ
ಹ್ಮ ಎಳ್ಳಿರ್ಕ ಅಂದ
ಎಲ್ಲಿದ್ದಪ್ಪ ಎಲ್ಲಿದ್ದ ಊರಾಗ
ಹ್ಮ ಊರಾಗೇ ನೀಿ
ನಾ ಅಷ್ಟಲ್ಲಪ್ಪ ವಸತ್ತಿನ ಎಲ್ಲ ಹೊಸತಿ ನಿಲ್ಲ ಹ
ಮತ್ತಪ್ಪ ಕಾಲೇಜಗಿದ
ವಸತಿಿನಲ
ಕಾಲೇಜ ಎಲ್ಲ ಹೆಂಗ ಇಡದಪ್ಪಾ
ಚಲೋ ನಡದಪ್ಪ ನಿಮ್ದು
ನಮ್ದ ನಡದಪ್ಪತ್ತೆ
ಕೃಷಿ ಮಾಡಿಿಲ್ಲಾ ಬಿ ಎ ಸಿ ಕೃಷಿ ಹಲೋ ಹಲೋ ಮತ್ತೆ ಪಾಯ ಬ ಕಾಲೇದ ಏನ್ ಎಲ್ ಮಾಡಿ
ಹಾ ಗಂಗಾವತಿ
ಹಂಗಾವತ್ತ ಭಲ್ಲ ಬಸೃಷ
ಹಾ
ಬ
ನೀ ಎಏನ್ ಮಾಡಂದ ಪ ಕಾಲೇಜ ಕಾಲೇಜ್ ನಿಮಲ್ಲಿ
ಹಾ ಇಲ್ಲೇ ನಿಮ್ ನಿಮ್ ಊರ್ ಮ ಬಿ ್ರೈ ಕುಡಿ
ಹ್ಮ
ಮತ್ತ ಈಗಏನ್ ಸುಟ್ಟಿ ಕೊಟ್ರ ಮಂದ ಸುಮ್ಮಂದಿ ಹ
ಸಟ್ಟಿ ಕೊಟ್ಟಪ್ಪ
ಹ.
ಹ್ಮ
ಓ ರಾಜಾ ತಗೊಂಡಬಂದಿರಿ ಈಗನ್ ಎಸ ಪರೀಕ್ಷಾ ಅದು ಪರೀಕ್ಷಾ ಅದು ನಮ್ಮ ಹೇಗಿಲ್ಲ ಯಾ ಕ ಮುಲ ಭ ಮಧ್ಯಮವರ್ಗ ಈಗ ಪರೀಕ್ಷೆ ಬರ್ತದ ಬರಿಬೇಕು ನಾವ ಒಂದ್ ಹದ್ನೈದಿಂದ ಬರ್ತ
ಕಾಮನ್ ಹ ತೊಂಡಿರಿ
ಏ ನಾ ಕೊಡಲ್ವ ನಂಬಲ್ಲಿ ನಿಂಬಲ್ಲಿ ಕೊಡ್ತಾರ ನಂಬಲ್ಲಿ ಕೊಡಲ ಕಳತಳ ಹ್ಮ್ ಒಬ್ಬ್ರ ಒಬ್ಬರು ಹೊಸ ಮಂದಿ ಕೊಡಲ್ಲ ಒಬ್ಬ್ರ ಏನೋ ಒಬ್ಬರು ಒಬ್ಬರು ಕೊಡ ಕೊಡಲ್ಲ
ಹೌದಾ ಹೌದಾ
ಹ್ಮ್ ಮತ್ತ ಲೆಚರ್ಗಳು ಎಲ್ಲ ಚಲೋದ ಸರಿಯಾಗಿ ನಡ ಲೆಕ್ಕಕ್ ನ ಸರಿಯಾಗಿಿಲ್ಲ ಹ್ಮ ಹ ಒ ಒಂದ ಎರವ ಹಗೆ
ಹ್ಮ್
ಹ್ಮ್ ಹ್ಮ ಈಗೇಂದ್ರೆ ಸೆಕೆಂಡ್ ಇದು ಸೆಕೆಂಡ್ ಸಮಯ ಹಿತ್ತು
ಚಂಡಗ
ಹಾ
ಹ
ಮಲ ಗತ್ತ ಗತ್ತ ಹಲೋ ಬ ಗತ್ತಲ್ಲ ಗತ್ತಲ್ಲ ಹಲೋ ಹಲೋ
ಹ್ಮ
ಊಟಾ
ಹಾ ಇಲ್ಲ ನಿ ಹ
ಮತ್ತ ಯಾವ್ರ ಪರೀಕ್ಷೆ ಹಾಕರಿ
ಯಾವ
ಪದವಿ ಪೂರ ಹಾಕಿನ ಪಿ ಸಿ ಅಪ್ಲಿಕೇಶನ್ ಹಾಕಿನ ಹಾಕ್ ಪಿ ಸಿ ಅವದ ಹಾಕಿನಿ ಬರಿಬೇಕಕಿ ಕೆ ಸಿ ಹಾಕಿದ ಬರಿ ಬಪ್ಪಾ ನಾ ಕಷ್ಟ ನ ಎಕ್ಸಾಮದ ಪ ಸಿಿ ಅಪ್ಲಿಕೇಶ ನಾ ದಸ್ತ
ಹಾ ರೇ
ಹಲೋ
ಹಾ ಹೇಳ್ರಿ
ಹ್ಮ ಯಾವದ್ರ ಹಾಕ್ಬೇಕಕ್ ಬಾವ ಸುಮ್ ಯಾವ್ದ್ರ ಆಗಂಗದ ಹಾಕ್ ಹಾ
ಹ್ಮ ಹಲೋ ಹಾ ರ
ಹ ಯಾವಾದ್ರ ಒಂದ್ ಹಾಕದತ್ ಸುಮ್ಮನೆ ಅವ್ರ ಹೋಗಂಗಿದ ಅದ್ರಾಗ್ರೆ ಒಂದು
ಆದ್ರ ನಮ್ಗ್ ಅಷ್ಟೊಂದು ಇಂಡಸ್ ಇಲ್ದೆ
ಹಾ ಪೂಲ ಬಿಿಸಿನಸ್ಾ
ನ ಬಿ ಎಸ್ಗ ಮುಸಗ
ಆಯ್ತು ಸಿದ್ದೋಣ್ಣನಪ್ಲೈ ಅದೇ ಮಾಡ್ರಿ ನೀವು
ಹವಕ್ರೀ
ಅ್ ಸ್ಧಾರ್ಣನ ಆಯ್ತಿ ಅವ ದದುಕಾನ್ ನೋಡ್ಕತಾನ ಅಂತ ಅವನ ಏ ನಾವ ಏನಿಲ್ಲ ನಾವವು ಇದು ನಮ್ಮ್ ಅಪ್ಪನ ಫೀಲ್ಡ್ನಾಗ ಹೋಗೋದಪ್ಪ ನಮ್ ತಂದೆ ಫೀಲ್ಡ್ನಾಗ ಹೋಗದ
ಬಸಾಯರೆ
ಹಓ ಯ ಆಸಾ ಆ ಯದ ಕೆಸಗೆ ಬರ
ಹೌದ ರೀ
ಹ್ಮ್
ಮಲ್ಲ ಹೆಂಗ ನಿಮ್ ಕಾಲೇಜ್ ಕ್ಯಾಂಪಸ್ ಅದು
ಹ ಕಂಪಸ್ ರ ಹಸರು ಹಸರದ ಅಲ್ಲ ಅ ಲೆಕ್ಕಕ್ಕದ ಚಲೋ ಅದ ಹಸುರ ಹಸುರ ಎಲ್ಲ ಅವ ಗಿಡಗಳ ಅವ ಎಲ್ಲ ದು ಗಿಡಗಳ ಬಾಳವಾ ದುರಂತ ಅವ ಇದು ಟೆಂಪಲ್ ಟ್ರಿಗಳು ಟೆಂಪಲ್ ಟ್ರಿ ಟ್ರೀಗಳು ಅವ ಒಂದ ಅವೋ ಎಪ್ಪತ್ತ ಎಂಬತ್ತ ವೆರೈಟಿಗೋಳವ
ಹ್ಮ್ ಹ್ಮ್ ಹ್ಮ್
ಕೆಂಪಟ್ರಿಗೋಳವ ಮತ್ತ ನಿಲ್ದಾಣ ಗಿಡಗೋಳವ
ಹ್ಮ್
ಮತ್ತ ಮತ್ತ ದುರಂತಗೋಳವ ಮತ್ತ ಮತ್ತ ಹೂವ ಹೂವುಗಳು ಬ್ಯಾರೆ ಬ್ಯಾರೆ ಹೂವಗೋಳವ ಮತ್ತ ಮಾವಿನಹಣ್ಣ ಗಿಡ ಅವ ಚಿಕ್ಕು ಮತ್ತ ಪೇರು
ಹ್ಮ್ ಹ್ಮ್
ಬಾಳವ ಹಸರ ಹಸರ ಅದ ನಾಡೆಮ ಅದ ಮತ್ತ ಕೃಷಿ ಅಂದ್ರ ಹಸರ ಅಗ್ರಿಕಲ್ಚರ್ ಕಾಲೇಜ್ ಅಂದ್ರೆ ಹಸರ ಇರ್ಬೇಕಲ್ಲ ನಿಂಬಲ್ಲಿ ಸಣದಾನ ಗಂಗಾವತ್ಯಾಗ ಸಣದೇನ್ ಕಾಲೇಜ
ಕ್ಯಾಂಪಸ್ ಸ್ಪಲ್ಪ ಸಣದದ್ರಿ ನಮ್ದ ಈಗೀಗ ಚಾಲು ಆಗ್ಯದಲ್ಲರಿ ಮತ್ತಯಾಂಬಲ್ ಒಂದ ನಲವತ್ತ ತ್ತೆ ವೆರೈಟಿ ಗಿಡಗೋಳವ
ಏ ಏ ಮುಂದ ಆತದ ಈಗ ನಮ್ದು ಈ ಇಪ್ಪತ್ತೈದು ವರ್ಷದ ಹಳಿದದ ಅವಾಗ ಅವಾಗ ಮಾಡ್ರ ಇನ್ನ ನಡ್ದದ
ಹ್ಮ್ ಹ್ಮ್ಮ್ ನಮ್ದ್ ಈಗಿಗ್ ಹೊಸದಾಗ್ಯಾದ್ರಿ
ಹ್ಮ್ ಹಾ ಕಾಲ ಟೈಮ್ ತೂತದ ತೋ
ಹ್ಮ
ಮತ್ತ ನಾಳೆ ನಾಳೆ ಕಾಲನ ಯಾವಗ ಹಾ
ಸೋಮವಾರ ಹೋಬೇಕ್ರಿ ಸೋಮವಾರ ಹೋಬೇಕ್
ಒಹೋ ಸೋಮಾರ ಹೋಗ್ಬೇಕೇನ್ ಅಂದ್ರ ಟೈಮ್ ಅದಾ ಹೀನಾ ಯಾಡ ದಿನ ಇನ್ನೊಂದ ಯಾಡ್ ಮೂರ ದಿನ ಅದ
ಹ್ಮ ಆದ್ರಿ ಟೈಮ್
ಹಾ ಹಾ ಆಯತಾಯ್ತ ಹ್ಮ
ಇದು
ಶಾಪುರ್ನಾಗ
ಸಾಲು ಮರದ ತಿಮ್ಮಕ್ಕನ ವಟ ವೃಕ್ಷ ಆದರಿ ನೋಡರಿ ಸಾಲು ಮರದ ತಿಮಕ್ಕ
ಸಾಲು ಮ ಹುಟ್ಟ ಸಾಲು ಮರದ ತಿಮ್ಮಕ್ಕಂದು
ಪಟ ವೃಕ್ಷ ಅಂತ ಒಂದ ಪಾರ್ಕ್ ಮಾಡ್ಯಾರ ನೋಡರಿಿ ಗಾರ್ಡನ್ ಪಟ ವೃಕ್ಷ ಗಾರ್ಡನ್ ತರ ಮಾಡ್ಯಾರ
ಎಲ್ ಮಾಡ
ಚಲ್ ನೋಡ್ರಿ ಅ ಗರ್ೆಂಟ್ ಡಿಗ್ರಿ
ಮನೆಿ ಮನೆಿ ಸ್ನಾಾಪ ಹಕಿದ ನೋಡ್ರಿ ನೀ ಲಂಗಾ
ಹಾ ರೇ ಆ
ಹ ಅದೇ ಅಲ್ಲ
ಹಾ ಇಲ್ಲ್ ಮಾಡ್ರಿ
ಎಲ್ಲ ನೋಡ್ಬ ಮಡ ಮಡ ಹಾ ಹ
ಚಲೋ ಆದ್ರೆ ಮನ ಗಿಡ ದುಡ್ಡ ಆದ ಹಾ ಬರಿತ ಎಲ್ಲ ಚಲ್ದ ಜಾವ ಹೌ
ಅತ ನೀವ ಬಂದ್ರ ನಿಮ್ಗ ಲೋಕಲ್ಪ್ಪ ನೀವು ನಿಮ್ಗೆ ಗೊತ್ತಿರ್ತಲ್ಲ ನಾವ ಎಲ್ಲಿ ಊರ್ ಬಿಟ್ಟು ಹೊರ ಬಂದಿರ್ತಿದೀವಿ ನಮಗ ನ್ ಗೊತ್ತ
ಚಳಾರ್ ಬಂದ ಅಂದ್ರೆ ಕೋನ ತಿಂತಾರೆ ನಾಡಕ್ ಬಂದ್ರೆ
ಬ ಬರ ರಟ್ ರಟ್ ಬರಣಾಮ ಮತ್ತ
ಅತ್ತನಲ್ಲ ಅಲ್ ನಮಸ್ತದು
ಮತ್ ಇಲ್ಲ ಮೆಸ್ತ ನಡಿ ನಡ್ದ ಚಲೋ ನಡದ್
ಬಿಎಸ್ ಸಿ ಎಕ್ಾಮ ಚ ಬ ಸ
ಹ್ಮ್ ಇಲ್ಲ ನಮ್ಗ್ ಕೊಡ್ತಾರ ಹೂ ಹಂಗೆ ಕೊಡ್ತಾರ ಸಟ್ ಇನ್ನ ಲೆಕ್ಕ ಗುಣ ಎಲ್ಲರ್ ಕಿತ್ತ ಗುಣ ಇಲ್ಲಿ ಹಾ
ಮತ್ತೆ ಪಿ ಜಿ ಎಲ್ಲ
ಎಲ್ಲಾ ಥೇರಿ ಬರಿಬೇಕು ಆಮೇಲೆ ರಿ ಕಂಪ್ಲೀಟ ಆದ ಪಿಿಸಿಕಲ್ ಇಲ್ಲದ ನಾ ನಡಿಿತ ಕೆಟ್ಟಿದ್ದೇನಿಲ್ಲ ಅದೇ ಆರಾಮ್ ನೂರು ಮಟ್ರ ಇ ಇ ಹದ್ಿನಾರನೂರು ಮಟ್ರ ಅರವರೆದು ನಿಮಿಷ ಆಮೇಲೆ ಹೈಟ್ ಒನ್ ಪಾಯಿಂಟ್ ಟ ಫೈ ಮತ್ತ ಹೈಟ್ ಒನ್ ಪಾಯಿಂಟ್ ಫೈ ಆತ ಮತ್ ಚೆಸ್ಟ್ ಎಂಬತ್ತೊಂದು ಯಾಕೆ ಂಗೆ ಹೇಳಳದ್ರು ಉಸಿರು ತೊಡ್ರ ಎಂಬತ್ತೈದು ಆಬೋದ ಒ ಪೈಲ್ಲ ಇದ ಆಬೇಕು ನಮ್ಮ ಮಂದಿಗೆ ಎಪ್ಪತ್ ಮೂರ್ ಮಾರ್ಕ್ಸ್ ಬೇಕು ನಮ ನ ನೂರಕ್ಕೆ ನೂರಕ್ಕೆ ಎಪ್ಪತ್ ನೂರಕ್ ಎಪ್ಪತ್ತೈದು ಎಪ್ಪತ್ತೈದು ಮಾರ್ಕ್ಸ್ ಬೇಕ ಎಲ್ಲ ಹೇಳ ಕಟ್ಟಪ ಆತದಾನ ಮದಿ
ಹೌದು ಎಷ್ಟ ಎಷ್ಟ ಸರಿ ಜಾಸ್ತಿ ಇರ್ತಿತ್ ಎಶಸ್ಿದವ್ರ ಜಾಸ್ತಿ ಅವ್ರ ನ್ರೆ ನಮಗೆ ಎಲ್ಲಾ ಹುಡುಕಿದವ್ರ ಓ ಬಿ ಸಿ ದೋರಿಗೆ ಹೆಚ್ಚಿಗೆ ಅವ ಏನ್ ಮಾಡಕ್ ಬರ್ಲಾರಿ ಓದ್ಬೇಕು ಹ
ಹ ಒ ಭಾವ ಹ್ಮ ಹ ಹ ಅಪ್ಪ ಅ ಇಲ್ಲ ಆರಾಮಾದಿಲ್ಲ ವಾತಾವರಣ ಹಾ ಆಯ್ತ ಆಯ್ತ್ತು ಮತ್ತ ಆಯ್ತಾಯ್ತು ಇಡ್ಲಿ ಹಾ ತ್ತ